ಮನ ಬೆಂಗ್ಲ
ಹೌದೌದು ನಿಮ್ಮ ಮತ್ತೆ ಇವಾಗ ಏನು ನೀವೆಲ್ಲಾ ಹಣ್ಣು ಎಲ್ಲಾ ತಿಂತಿದಾರ ತಾನೆ ನಿಮಗೆ ಆರೋಗ್ಯ ಸ್ವಲ್ಪ ಕೆಟ್ಟದಾಗಿತ್ತ ಅಂದಿದ್ರು
ಏ ನಾವೆ ಎಲ್ಲ ಹಣ್ಣು ಕಗಳು ತಿಂತಿದ್ದೇವೆ ಮತ್ತೆ ಎಲ್ಲ ಕೈ ಪಲ್ಯಗಳೆಲ್ಲ ತಿ ತಿಂತಿದ್ದೇವೆ ಏನು ಅನ್ಕೋ ನೀನು ಅಲ್ಲಿ ನೀ ಕಾಲ್ ಮಾಡಿಲ್ಲ ಏನು ಮಾಡಿಲ್ಲ ಬಹಳ ದಿನ ಆಯ್ತು
ಹೌದಾ ಮತ್ತೇನು
ಹಾ ಏನಿಲ್ಲ ನೀನೇ ಹೇಬೇಕು ಹಾ ಹಾ ಹಾ ಇನ್ನೊಂದ ಏನಂದ್ರೆ ರೈತರು ಬ ಬಾಳ ಕಷ್ಟ ಪಡ್ತಾ ಇದ್ದಾರಂತಾನೆ ಹ ಹೌದು ಬಹಳ ಕಷ್ಟ ಪಡ್ತಿದ್ದಾರೆ ರೈತರು
ಹೌದೌದು ಯಾಕಂದ್ರೆ ಮಳೆ ಬೆಳೆ ಎಲ್ಲಾ ಚೆನ್ನಾಗ್ ಆಗ್ತಾ ಇಲ್ಲ ಆ ಕಡೆ
ಹಾ ಚೆನ್ನಾಗ್ ಆಗ್ತಾ ಇಲ್ಲ ಮಳೆ ಇಲ್ಲ ಏನಿಲ್ಲ ಇಲ್ಲಿ ಏನು ಬೆಳೆ ಗಿಲ್ಲ ಏನಿಲ್ಲ ಬಹಳ ಇದು ಬಹಳ ಕಷ್ಟದ ಸಮಯ ಆಗುತ್ತಿದೆ ನಮ್ಮ ಊರಲ್ಲಿ
ಕಷ್ಟ ಮತ್ತು ನಷ್ಟ ಎರಡೂ ಉಂಟಾಗ್ತಾ ಇದ್ದೇವೆ ಅವಔ ತಾನೆ
ಹ ಹೌದು ಹೌದು ನಾ ಬಹಳ ಬಾಳ ಕಷ್ಟ ಆಗ್ತಿದೆ ನಾವು ಮಾತಾಡ್ ನಾವು ಮಾತಾಡ್ತ ಇರುವಾಗ ನಿಮ್ಮ ಕೈಯು ತಳಗ ಇರುವಲ್ಲಿ ಹ ನೀವು ಮಾತಾಡತಿರಾಗ ಇನ್ನ ಕೈಯೂ ಮ್ಯಾಗ ಇರ್ಲಿ ಹೌದೌದು
ಏನಂದ್ರೆ ಇನ್ನೊಂದು ಕೆ ಹೇಳಿ ರೈತರರಿಗೆ ಪರಿಹಾರ ಕೊಡ್ಬೇಕಂತೇಳಿ ನೀವೊಂದು ಪತ್ರ ಎಲ್ಲ ಬರಿಬೇಕಕ್ತಾನೆ ಬರ್ದಿದ್ದೀರಾ
ಏ ಬರ್ದಿದ್ದೇವಿ ಕಣ ನಾವು ಡಿ ಸಿ ಎಲ್ಲಾ ಕಡೆ ನಾವು ಪತ್ರ ಬರ್ದಿ ಬಾಳ ಸ್ಟ್ರೈಕ್ ಮಾಡಿದ್ದೇವೆ ಬಹಳ ಧಿಕ್ಕಾರ ಹಾಕಿದ್ದೇವೆ ಆದ್ರ ಏನು ಉಪಯ ಇಲ್ಲ ಗಣು ಅವರು ನ್ ನಮ ನ ನಮ್ಮೇಲನೆ ಉಲ್ಟಾ ಎಫ್ ಐ ಆರ್ ಮಾಡಿ ನಮ್ಗೆ ಒಳ ಹಾಕಲು ನೋಡುತ್ತಿದ್ದಾರೆ
ಹೌದು ನಾನು ಮ ಹೌದು ನಾನು ಮೊನ್ನೆ ನೋಡಿದೆ ವಾರ್ತದಲ್ಲಿ ನೋಡಿದೆ ವಾರ್ತದಲ್ಲಿವು ಪ್ರದೀಪ್ ಅವ್ರು ಕಂಡ್ ಬಂದ್ರಿ ನೀವು ಬೇಕೇ ಬೇಕು ನ್ಯಾಯ ಬೇಕು ಏನ ಎಲ್ಲ ಕಾರವನ್ನು ಕೂಗ್ತಾ ಇದ್ರಿ ನನಗೆ ಬಹಳ ಸಂತೋಷ ಆಯ್ತು ಏನೋ ಒಂದು ಮುಂದೆ ಮುಂದೆಜ್ಜೆ ಇಟ್ಟಿದ್ದಾರೆ ಅಂತ
ಹೌದು ಹೌದು ಹಾ ನಾನೇ ಅದೇ ಮಾಡ್ತಡ್ತೇನೆ ಯಾಕಂದ್ರೆ ಅವ ನಾನು ನ ನನ್ನ ಕೈಯಲ್ಲಿ ಎಷ್ಟ ಆಗುತ್ತ ಅಷ್ಟು ಮಾಡುತ್ತಿದ್ದೇನೆ ಮುಂದಿನ ಅವರಿಗೆ ಬಿಟ್ಟಿದ್ದ ಹಾ ಏನಾಗೋದು
ಏನಿಲ್ಲ ಸರ್ ಸತತ ಪ್ರಯತ್ನ ಮಾಡಿ ಆ ಪ್ರಯತ್ನಕ್ಕೆ ನಾನು ಬೆಂಬಲವನ್ನು ಪಡ್ತೇನೆ ನಿಮಗ ಏನ್ ಬೇಕ ಸಹಾಯ ಎಲ್ಲಾ ಕೇಳಿ ಯಾವ್ ಅಧಿಕಾರಿ ಬೇಕು ಯಾರ ವೇಕ ಎಲ್ಲ ಕೇಳಿ ನಾನು ನಮ್ಮ ಜನರನ್ನು ಕೂಡ ಕಳಿಸ್ತೀನಿ ನಿಮ್ ಜೊತೆಗೆ ಹೋರಾಟ ಮಾಡಲಿಕ್ಕೆ
ಧನ್ ಧನ್ಯವಾದಗಳು ಕನವ ನೀ ನೀನು ಇಷ್ಟು ಸಹಾಯ ಮಾಡುತ್ತೆ ಅಂತ ಗೊತ್ತಿರ್ಲಿಲ್ಲ ಆದರೆ ನಮ್ಮ ರೈತರಿಗೆ ನಾನು ಎಷ್ಟು ಸಹಾಯ ಮಾಡಬೇಕು ನನ್ನಿಂದ ಎಷ್ಟು ಎಷ್ಟು ಸಹಾಯ ಮಾಡಬಹುದು ನಾನು ಮಾಡುತ್ತೇನೆ ನನ್ನ ಜೀವ ಹೋದರೂ ಕೂಡ ನಾನು ಅವರನ್ನು ಬ ಸಹಾಯ ಮಾಡುತ್ತೀನ ಕಣೋ
ಇನ್ನೊಂದು ಕೇಳಿ ನೀವು ಹೊಸಪೇಟೆಗೆ ಬಂದಿದ್ದೀರಾಲವಾ ಹೊಸಪೇಟೆಯಲ್ಲಿ ತುಂಗಭದ್ರ ಅಣೆಕಟ್ಟು ಇದೆ ನಿಮಗೆ ಗೊತ್ತಿದೆಯಾ.
ಹಾ ಗೊತ್ತಿದೆ ಗೊತ್ತಿದೆ ತುಂಗಭದ್ರಾ ಆನೆಕಟ್ಟು ಇದೆ ಅಲ್ಲಾ
ಅಲ್ಲಿ ತುಂಗಭದ್ರಾ ಆಣೆ ಕೊಟ್ಟು ಇವಾಗ ಕಮಲಾಪುರ್ ಮೃಗಾಲಯ ಅಂತ ಮಾಡಿದ್ದಾರೆ ಆ ಮೃಗಾಲಯದಗಳಲ್ಲಿ ಸಿಂಹಗಳು ನಾನಾ ತರಾ ಪ್ರಾಣಿಗಳು, ಪಕ್ಷಿಗಳು ಎಲ್ಲಾ ತಂದಿದಿದ್ದಾರೆ ಅದು ಒಂದು ಪ್ರ ಐತಿಹಾಸಿಕ ಪ್ರವಾಸಿಗಳ ತಾಣ ಆಗಿದೆ
ಹೌದು ಹೌದು ಬಹಳ ಅಲ್ಲಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳು ಬಹಳ ಬಂದಿದೆ ಮೊದಲು ಅಲ್ಲಿ ಚೀತಾ ಹುಲಿ, ಸಿಂಹಾ ಎಲ್ಲಾ ತಂದಿದ್ದಾರೆ ಈಗ ಕೂಡಾ ಮೊಸಳೆ ಕೂಡಾ ಇದೆ ಕಣೋ ಅಲ್ಲಿ
ಇವ ಇನ್ನೊಂದು ಸಂತೋಷದ ಸುದ್ದಿ ಏನೆಂದರೆ ನಮ್ಮ ಅರಣ್ಯ ಇಲಾಖೆ ಇವಾಗ ಗುಲ್ಬರ್ಗಾದಲ್ಲಿ ಕೂಡಾ ಒಂದು ಹೊಸ ಮೃಗಾಲಯ ಮಾಡಿದ್ದಾರೆ.
ಅದು ಏನ ನಿಮ್ಮ ವಾಯ್ಸ್ ಬರ್ತಾ ಇಲ್ಲಾ
ಇವಾಗ ಗುಲ್ಬರ್ಗಾದಲ್ಲಿ ಕೂಡ ಹೊಸ ಮೃಗಾಲಯ ಮಾಡಿದಿದ್ದಾರೆ ಹೌದ ತಾನೇ
ಕೇಳ್ತ ಇಲ್ಲಾ
ಇದ ಕೇಳತ್ತಾ ಇಲ್ಲಾ ನೀ ಮಾತಾಡೋದು ಹೌದೌದು ಇವಾಗ ಗುಲ್ಬರ್ಗದಲ್ಲಿ ಕೂಡ ಹೊಸ ಮೃಗಾ ಮೃಗಾಲಯ ಮಾಡಿದ್ದಾರೆ
ಇಲ್ಲಾ ಇಲ್ಲಾ ನೀವು ನೀವು ಮಾತಾಡುತ್ತಿರೋದು ನಮ್ಗೆ ಕೇಳ್ತಾ ಇಲ್ಲಾ
ಇನ್ನೊ ಇನ್ನೊಂದು ನಿಮಿಷಾ
ಬ್ಲೂಟೂತ್ ಕನೆಕ್ಟ್ ಆಗಿದೆಯಾ ನೋಡು. ನೋಡಿ ನೋಡಿ ನಿಮಗೆ ನೋಡಿ ಯಾಕಂದ್ರೆ ನಿಮ್ದ ಮಾತಾಡ್ತಿರದು ನಮಗೆ ಕೇಳತ್ತಾ ಇಲ್ಲಾ
ಸ್ವಲ್ಪ ಸ್ವಲ್ಪ ಹೊತ್ತು ಮಾತಾಡಿ ನೀವು.
ಹೌದು ಮಾತಾಡ್ತತಾರೆ ನಮ್ಮ ಕಡೆ ಕೃಷಿ ಬಾಳ ಇದೆ ಎಲ್ಲಾ ಇದೆ
ಹುಂ ಏನು ಏನು ಪ್ರಯೋಜನ ಇಲ್ಲಾ ಕಣೋ ನಾವು ಬಾಳ ಪ್ರಯತ್ನ ಮಾಡಿದ್ದೇವೆ ಈಗ ಏನು ಆಗ್ತಾ ಇಲ್ಲಾ
ಹಾ ಹಾ ಹಾ ಹಾ ಹೌದು ಮತ್ ನೀವ ಏನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡತ್ತಾ ಇದ್ದೀರಾ ಕೇಳಿಸ್ತಾ ಇದೆಯಾ ಕೇಳತಾ ಇದೆಯಾ ನಾ ಮಾತಾಡತಿರೋದು ನಿಮಗೆ.
ನನಗೆ ಏನು ಮಾಹಿತಿ ಬರ್ತಾ ಇಲ್ಲಾ ಸರ್
ಮಾಹಿತಿ ಬರ್ತಾಲ್ವಾ ಒಂದ್ ನಿಮಿಷ ನೀವು ಬರಿ ಎಂತಾ
ಹ ಮತ್ತೆ ಕಾಲ್ ಮಾಡುತ್ತೇನೆ. ಮತ್ತೆ ಹಲೋ
ಮತ್ ಹಲೋ ಹೇಳಿ ಹೇಳಿ ಒಂದ್ ನಿಮಿಷ ಇರಿ ನಾನು ಸ್ವಲ್ಪ ಇಲ್ಲಿ ನನ್ಗೆ ಕೆಲ್ಸಾ ನಾನು ನಿಮ್ಗೆ ಮಾಡತ್ತೇನೆ ಪೋನು
ಓಕೆ ಓಕೆ ಕೆ ಓಕೆ ಮತ್ತೆ ಏನ್ ಸಮಾಚಾರಾ
ಏನ್ ಸಮಾಚಾರಾ ಎಲ್ಲಾ ಊಟ ಆಯ್ತಾ
ಊಟ ಎಲ್ಲಾ ಆಗಿದೆ ಮತ್ತೆ ಇನ್ನೊಂದು ಏನೋ ಪ್ರಾಬ್ ಏನೋ ಒಂದು ನಿಮ್ದು ಕಠಿಣ ಸಮಸ್ಯೆ ಆಗಿದೆ ಅಂತಾಲ್ಲಾ
ಹೌದಾ ಇರಿ ನಿಮ್ಗೆ ನಾನು ಸ್ವಲ್ಪ ಊಟಕ್ಕೆ ಹೋಗಿ ಬಂದಿ ಮಾಡ್ತೇನೆ ಆಗನ್ನ ಮಾತು ಎಕೆ ಏನೋ ಪ್ರಾಬ್ಲಮ್ ಆಗಿದೆ ಹೌದು ಮತ್ತೆ ಏನ್ ಸಮಾಚಾರಾ
ಸಮಾಚಾರ ಏನ ಇಲ್ಲಾ ಸರ್ ನೀವೇ ಹೇಳ್ಬೇಕು ಮತ್ತೆ ಸ್ವಲ್ಪ ನನಗೆ ಆರೋಗ್ಯ ಏರುಪೇರು ಆಗಿತ್ತು ಒಳ್ಳೆ ವೈದ್ಯರನ್ನು ಸ್ವಲ್ಪ ಇದು ಮಾಡ್ತೀರಾ
ನೋಡಿ ನೀವಿರೋದಲ್ಲಿ ಹಾಸ್ಪಿಟಲ್ಲಿ ಹೌದೌದ
ಅಲ್ಲಲ್ಲ ಹಾಸ್ಪಿಟಲ್ಗೆ ಬರ್ಬೇಕಂತ ಮಾಡಿದ್ವಿ ನಾವು ಬಟ್ ಅಲ್ಲಿ ಯಾ ರು ಒಳ್ಳೆ ವೈದ್ಯರು ನನಗ್ ಸಿಗ್ಲಿಲ್ಲ ಗುಲ್ಬರ್ಗಕ್ಕೆ ಬಂದ್ರೆ
ನಾ ಹೇಳ್ತೇನೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೇನೆ ಅವರು ಒಳ್ಳೆ ಡಾಕ್ಟರ್ ಅಲ್ಲಿನ ಡಾಕ್ಟರ್ ಪಂಪನ ಜ್ಯೋತಿ ತಿ ವೆಂಕಟ ರವಿತೇಜ ಅಂತ ಅವ್ರ ಹೆಸರು ಅವ್ರತ್ರ ಹೋಗ್ ಗಿ ನಿಮ್ಗೆ ಏನ್ ಸಮಾಯ ಇದ್ದರು ಏನು ಏನ್ ಆಗಿದ್ದರು ಹೇಳಿ ಅವ್ರು ನಿಮ್ಗೆ ಒಳ್ಳೆಯ ಇದು ಮಾಡುತ್ತಾರೆ ಚಿಕಿತ್ಸೆ ಕೊಡುತ್ತಾರೆ.
ಹೌದಾ ಬಾಳ ಅತ್ಯುತ್ತಮ ಡಾಕ್ಟರ್ ಸರ್ ಅವರು
ಹಾ ಹೌದು ಬಾಳ ಅತ್ಯುತ್ತಮ ಡಾಕ್ಟರ್ ಅವ್ರು ಈಗಿನ ಈಗಿನ ಟೈಮೀನ ಒಳ್ಳೆ ಡಾಕ್ಟರ್ ಅವರೇ ಈಗ
ಹಾ ಹಾ ಹಾ ಬಾಳ ಚೆನ್ನಾಗ ಆಯ್ತ ಸರ್ ಒಳ್ಳೆ ಸುದ್ದಿ
ಹೌದೌದು ಅವ್ ಯಾಕಂದ್ರೆ ನಾವು ನಮ್ಮ ಎಲ್ಲಾ ನಮ್ಮ ಫ್ಯಾಮಿಲಿ ಕೂಡ ಅಲ್ಲೇ ತೋರಿಸತೇನೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅವ್ರು ಒಳ್ಳೆ ಡಾಕ್ಟರ್
ಹೌದೌದೌದ ನಿಮ್ಮಾ ಕುಟುಂಬದ ವೈದ್ಯರವರು ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಧರ್ಮ ಪತ್ ತ್ನಿಗೆ ಏನೇ ಆದ್ರು ಕೂಡ ನೀವು ಅದೇ ವೈದ್ಯರಲ್ಲಿ ತೋರಿಸ್ತಿರ್ತಾನೆ
ಹಾ ಅವ್ರರಿಗೆ ತೋರಿಸತು ತ್ತೆ ಯಾಕಂದ್ರೆ ಅವ್ರು ಒಳ್ಳೆ ಅವರು ಏನು ಚೆನ್ನಾಗಿ ಅದ್ರ ಬಗ್ಗೆ ಓದಿ ಏನಾಗಿದೆ ನೋಡಿ ಎಲ್ಲಾ ಮಾಡಿ ಅದನ್ನು ಚಿಕಿತ್ಸೆ
ಹೌದೌದ ಹೌದೌದ ಇನ್ನೊಂದ ಏನಂದ್ರೆ ಗುಲ್ಬರ್ಗಕ್ಕೆ ಬಂದಿದ್ದೆ ನಾನು ಗುಲ್ಬರ್ಗದಲ್ಲಿ ಬಾಳಾ ಇನ್ನಷ್ಟು ಬಾಳ ಅಭಿವೃದ್ಧಿ ಆಗ್ಬೇಕಲ್ಲಿ ಆಗಿಲ್ಲ ಅಧಿಕಾರಿಗಳು ಸರಿಯಾಗಿ ಕೆಲ್ಸ ಮಾಡ್ತಾ ಇಲ್ಲ.
ಎ ಹೌದು ಅಲ್ಲಿನ ಗುಲ್ಬರ್ಗದ ಸ್ವಲ್ಪ ಅಲ್ಲಿನ ಏನಾಗಿದೆ ಅಂದ್ರೆ ಅಲ್ಲಿ ಯಾರು ಕೆಲ್ಸಾ ಮೈಮೇಲ್ ತಗೊಂಡು ಮಾಡ್ತಾ ಇಲ್ಲ ಈ ಅದ್ರ ಅದ್ರ ಅದರ ಸಲುವಾಗಿನೇ ಅಲ್ಲಿ ಸ್ಟ್ರೈಕ್ ನಡೀತಾ ಇದೆ ಈಗ ಆ ಸ್ಟ್ರೈಕ್ ಅನ್ನು ನಾವು ಗೆದ್ದಿದ್ದಾರೆ ಸಾಕು ಅಲ್ಲಿನ ಎಲ್ಲಾ ವಾತಾವರಣವನ್ನು ಬ ಬದಲಾಸಲು ನಾನು ಮುಂದ ಮುಂದ ನಿಂತಿ ಅದನ್ನು ಬದ್ಲಾಸಬೇಕ
ನೀವು ಒಳ್ಳೆಯ ಅಧಿಕಾರಿಯಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಒಂದು ಕೆಲಸವನ್ನು ಅತ್ಯುತ್ತಮವಾಗಿ ಚೆನ್ನಾಗಿ ಮಾಡಿದ ದರೆ ನಿಮಗೆ ಒಳ್ಳೆ ಹೆಸರು ಬರುತ್ತೆ ಒಳ್ಳೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಸನ್ಮಾನ ಮಾಡಿ ಹ್ಮ ಸ್ವಲ್ಪ
ನಂಗೆ ಸಮ್ಮಾನ ಬೇಕಾಗಿಲ್ಲ ನಮ್ಗೆ ಒಳ್ಳೆಯದು ಆ ಊರು ಒಳ್ಳೇದಾದ್ರೆ ಸಾಕು ಸನ್ಮಾನ ಏನು ಬೇಡ ನಮ್ಗೆ
ಹೌದೌದೌದು ಸನ್ಮಾನ ಏನು ಸ್ವೀಕರಿಸದ ಬೇಡ ಅಂತಲ್ಲ ನಿಮಗೆ ಒಂದು ಸನ್ಮಾನ ಇದ್ರೆ ನಿಮಗೆ ಮನಸ್ಸಿಗೆ ಪ್ರೋತ್ಸಾಹ ಇರುತ್ತೆ ನಾನೊಂದು ಒಳ್ಳೆ ಚೆನ್ನಾಗಿ ಕೆಲ್ಸ ಮಾಡಿದ್ನಿ ಅದಕ್ಕೆ ಒಂದ ಪ್ರತಿಫಲ ಸಿಕ್ಕಿದೆ ಅಂತ.
ಪ್ರತಿಫಲ ಸಿಕ್ಕಿದೆ ಆದ್ರೆ ಆ ಊರಿನ ಪ್ಚ್ ಆ ಊರು ಮೇಲೆ ಬಂದಿದದರೆ ಸಾಕು ನಮ್ಗೆ ನಮ್ ನಮ್ದು ಒಳ್ಳೇದು ನಮ್ದು ಒಂದ್ ಹೆಸರ ಇರುತ್ತೆ ಮತ್ತೆ ಊರಿಂದ ಒಂದ್ ಹೆಸರ ಇರುತ್ತೆ.
ಹೌದೌದೌದು ಊರಿಗೆ ಒಂದು ಹೆಸರು ತಂದ್ರ ಊರಿಗೆ ಕೀರ್ತಿ ತಂದ್ರೆ ನಿಮಗೆ ಬಾಳ ಸಂತೋಷ ಮತ್ತೆ ಇನ್ನೊಂದ ಏನಂದ್ರೆ ಇಲ್ಲಿ ಶಾಪೂರು ಇನ್ನು ಕೂಡಾ ಸುರ್ಪೂರು ಶಾಪೂರ್ ಇನ್ನ ಅಭಿವೃದ್ಧಿ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ರೋಡ್ ಆಗಿರ್ಬೋದು ಕಾಮಗಾರಿ ಕೆಲ್ಸ ಏನೇ ನಡೆದಿದೆ ಆ ಇನ್ನೊ ತರ
ಹೌದು ಬಾಳ ಏನ್ ನಡದೇ ಇಲ್ಲ ಆ ಊರಲ್ಲಿ ಆ ಊರು ಇನ್ನಾ ಇನ್ನ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಆ ಊರಿನಲ್ಲಿ
ನೋಡ್ರಿ ನಮ್ಮ ಸಿಂಧನೂರು ನೋಡ್ರಿ ಅದು ಜಿಲ್ಲೆ ಆಗ್ಬೇಕು ಜಿಲ್ಲೆ ಆಗಿರ ಜಿಲ್ಲೆ ಆಗಲು ಎಲ್ಲಾ ಅರ್ಹತೆ ಇದೆ ಬಟ್ ಇನ್ನ ಅಧಿ ಅಿಕಾರಿಗಳುದ ಬಗ್ಗೆ ಇನ್ನ ತಲ ಕ ಕೆಳ್ಸ್ಕೊಳ್ತಾ ಇಲ್ಲ ನೋಡಮ್ಮ ನಾವು ಮುಂದಿನ ಯುವಕರು ಏನೋ ಒಂದ ಮಾಡ್ರೆ ಮಾಡ್ಬೋದು ಜಿಲ್ಲೆಯನ್ನು
ಮಾಡ್ಬೇಕು ನೀವೇ ನೀವೇ ಮಾಡಬೇಕು ನೀವೇ ಮುಂದಿನ ಯುವಕರು
ಹೌದೌದು ನಾವೇ ಮಾಡ್ಬೇಕು ನೋಡಮ್ಮ ನಾನ ಏನಾನ ಮುಂದಿನ ಆ ಜಿಲ್ಲೆಯಲ್ಲಿ ಏನೋ ಒಂದ ಕೆಲಸ ಮಾಡ್ತಾ ಇದ್ದೆ ನಾನನ್ ಮುಂದಿನ ಜಿಲ್ಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಯತ್ನ ಮಾಡ್ತೀನಿ ಒಂದು ಜಿಲ್ಲೆ್ಬೇಕಂತ
ಮಾಡ್ಬೇಕು ಪ್ರಯತ್ನ ಅದು ನಮ ನಮ್ಮಿಂದ ಒಂದು ಕೋರಿಕೆ ನಿಮ್ಗೆ ಅಲ್ಲಿಂದ ಊರಿನ ಜನ ಊರನ್ನು ಒಳ್ಳೇದು ಮಾಡಿ ನಿಮ್ಮಿಂದ ಒಂದು ದೊಡ್ಡ ಹೆಸರು ತರಬೇಕು ನಿಮ್ಮ ಊರಿಂದ
ಇನ್ನೊಂದನ ಅಂದ್ರೆ ಏಷ್ಯಾ ಖಂಡದಲ್ಲಿ ಸಿಂಧನೂರು ಅತ್ಯುತ್ತಮ ಮಹೀಂದ್ರಾ ಟ್ರ್ಯಾಕ್ಟರ್ ಎಂಬ ಕಂಪನಿಗೆ ಬಹಳ ಐತಿಹಾಸಿಕವಾಗಿ ಬಹಳ ಅತ್ಯುತ್ತಮ ಸ್ಥಾನವನ್ನು ಹೊಂದಿದೆ
ಹೌದಾ ನಂಗೆ ಗೊತ್ತೇ ಇರ್ಲಿಲ್ಲ ಅದ್ರ ಬಗ್ಗೆ
ಹೌದೌದು ಯಾಕಂದ್ರೆ ಸಿಂಧನೂರದಲ್ಲಿ ಬಹಳ ರೈತ್ ಇರುವುದರಿಂದ ಅಲ್ಲಿ ಬಾಳ ಈ ತರ ಇರ್ತಾ ಇರ್ತವಾ
ಹೌದೌದು ಹೌದು ಕೇಳಿಸ್ತಾ ಇದೆ ನಂಗು ಅಲ್ಲಿ ಬಗ್ಗೆ ನಾನು ಓದಿದ್ದೇನೆ ಓದಿದ್ದೇನೆ ಅಲ್ಲಿನ ಅಲ್ಲಿಂದ ಬಹಳ ರೈತರು ಬಹಳ ಒಳ್ಳೆ ಒಳ್ಳೆ ಡೆವಲಪ್ ಆಗಿದ್ದಾರೆ ಎಲ್ಲರೂ ಟ್ರ್ಯಾಕ್ಟರ್ ಅನ್ನು ಬಳಸುತ್ತಿದ್ದಾರೆ ಮತ್ತು ಅಲ್ಲಿನ ಅಲ್ಲಿನ ಕೃಷಿ ಮಹಾವಿದ್ಯಾಲಯ ಬಹಳ ಚೆನ್ನಾಗಿದೆ ಅಂತ ಕೇೇಳಳ್ಪಟ್ಟಿದ್ದೇನೆ
ಹೌದೌದೌದು ಇನ್ನೊಂದ್ರ ಏನು ಹ ಬ ನನಗೆ ಬಹಳ ಸಂತೋಷವಾಯ್ತು ನೀವ ಹಂಗ ಮಾ ತಡಗದ ಯಾಕಂದ್ರೆ ನಮ್ಮ ಸಿಂಧನೂರು ಭತ್ತದ ನಾಡು ಅತಿ ಹೆಚ್ಚು ಭತ್ತವನ್ನು ಬೆಳೀಿತಾರೆ ಅತಿ ಹೆಚ್ಚು ರೈತರು ಇರುವುದರಿಂದ ಬಾಳ ಶ್ರೀಮಂತರು ಆಕಡೆ ಎಲ್ಲ ಸ್ವಲ್ಪ ಬಡ ಜನ್ರ ಅಂತೆಲ್ಲ ಬಾಳ ಶ್ರೀಮಂತರು
ಹ ಶ್ರೀಮಂತ ಜನರು ನಿತೀಶ್ ನಿತೀಶ್ ಅವರಿಗೆ ನೋಡಿ ಅಲ್ಲ ಬಹಳ ಶ್ರೀಮಂತತ್ ಅವಳ
ಹೌದೌದು ನಮ್ಮ ನಮ್ಮ ವಾರ್ಡನರಾದ ಶಾಮರಾವ್ ಕುಲಕರ್ಣಿ ಅವರು ನಮ್ಮ ವಸತಿ ವಸತಿ ನಿಲಯಕ್ಕೆ ಆಗಮಿಸ್ತಾ ಇದ್ದಾರೆ
ಹೌದಾ ಬಂದ ಯ ಯಾರ ಜೊತೆ ಯಾರ ಜೊತೆ ಆಗ ಆಗಮಿಸುತ್ತಿದ್ದಾರೆ
ಅವ್ರೊಬ್ಬ್ರೇ ತಮ್ಮ ಸ್ವಂತ ಸ್ವಲ್ಪ ಆಗಮಿಸ್ತಾ ಇದಾರೆ
ಆ ಅವ್ರು ಬರ್ಬಾರ್ದು ಕಣು ನಮ ಇಲ್ಲ ಇಲ್ಲ ಬರ್ತಾ ಇಲ್ಲ ಅವ್ರು ಆಗಮಸತಿಿಲ್ಲ ಅವ್ರು ಬೇರೆ ಕಡೆಗೆ ಹೋಗುತ್ತಿದ್ದಾರೆ
ಅವರು ನಪ್ಪತ್ತುಂಗ ವಿದ್ಯಾರ್ಥಿ ವ್ಯ ಗಳ ವಸತಿ ನಿ ಇಲಾಖೆ ಅವರು ಮುನ್ನಡೆಯನ್ನು ನಡೆಸಿದ್ದಾರೆ ಹೌದೌದು ಕಿರಣ್ ಅವ್ರ ಜೊತೆ ಮಾತಾಡ್ಕೊಂತ ಹೋಗ್ತಾ ಇದ್ದಾರೆ ಕಿರಣ್ ಅವರು ಏನು ಹ ವಸತಿನೆಲ್ಲ ಹೇಗ ಊಟಕ್ಕೆ ಹೋಗ್ಬೇಕು ನಮ್ಮ ಸಹೋದರನಾದ ಪ್ರಜ್ವಲ್ರವರು ಮೊಬೈಲ್ ಮುಖಾಂತರ ಊಟ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಸೊ ನಾನು ಇವಾಗ ಅವ್ರ ಕರೆಗಟ್ಟದಕ್ಕೆ ಹೋಗ್ಬೇಕಾಗತ್ತೆ ಇವಾಗ ಊಟಕ್ಕೆ ಹೋಗಿ
ಅದೇ ಊಟಕ್ಕೆ ಹೋಗಿ ಮೊದಲು ಯಾಕೆ ಯಾಕಂದ್ರೆ ಊಟ ಇದ್ದ್ರೆ ಮನುಷ್ಯ ಚೆನ್ನಾಗಿರ್ತಾನೆ ಊಟ ಊಟ ಸರಿಯಾಗಿ ಮಾಡಬೇಕು ನೀವು ಹಸತಿ ನಿಲದಲ್ಲಿ ಊಟ ಊಟ ಸರಿಯಾಗಿ ಸಿಗಲ್ಲ ಅಂದ್ರೆ ಊಟ ಬಿಡಬಾರದು ಎಷ್ಟು ಹೊಟೆ ತುಂಬುತ್ತೆ ಅಷ್ಟು ಊಟ ಮಾಡ್ಬೇಕು
ಹೌದೌದು ಸರ್ ಹೊಸತಿಿನಲ್ಲಯದಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಬಟ್ ನಾವು ಅದನ್ನು ಹೊಂದ್ಕೊಂಡು ಹೋಗ್ಬೇಕು ಎಲ್ಲ ಅಂದ್ಕೊಂಡಂತೆ ಆದ್ರೆ ಹೊಂದ್ಕೊಂಡು ಹೋಗದೆ ಅವವಾಗ ಹಓ್ತಾನೆ
ಹೌದ ಹೌದು ಕಣು ಹೊಂದಿಕೊಂಡು ಹೋಗ್ಬೇಕು ಹೊಂದಿಕೊಂಡು ಹೋದ್ರೆ ನಡೆಯುತ್ತದೆ ಎಲ್ಲಕ್ಕ ಅದು ಇದು ಅ ಹ ನಡೆಯೋುದಿಲ್ಲ ಹಾಸ್ಟೆಲ್ ಅಲ್ಲಿ
ಹ್ಮ್ ಹ್ಮ್ ಹ್ಮ್. ಮತ್ತೇ ಆಯ್ತ್ ಆಯ್ತ್ ಆಮೇಲೆ ಕಾಲ್ ವಂದನೆಗಳು ಸರ್ ಧನ್ಯವಾದಗಳು.
ವಂದನೆ ವಂದನೆಗಳು. ಇದು ಸಮರ್ಥ ಅವರೇ ತಗೋರಿ.